ಹಲೋ ಅಣ ನಾನಣ್ಣ ನಿಮ್ ಕಾಲೇಜ್ನಾಗ್ ಓದಿದ್ನಲ್ಲ ಅಣ್ಣ.
ಹಾ ಹೇಳಪ್ಪಿ.
ಹ್ಮ್ ನೀವೆಲ್ಲ ಅ ಇಂಜಿನಿಯರಿಂಗ್ ಮಾಡಕತ್ತಿಲ್ಲ ಅಣ್ಣಾ ನೀವು?
ಏನ್?
ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಣ್ಣಾ ನೀವು?
ಹಾ ಇಂಜಿನಿಯರಿಂಗ್ ಮಾಡ್ತಿರೋದು.
ಅದೇ ಅಣ್ಣ ನಂದು ನಾನು ಎಕ್ಸಾಮ್ ಬರದಿದ್ದೆ ಅಣ್ಣ ಸಿಇಟಿ
ಹಾಂ
ಅದು ರ್ಯಾಂಕಿಂಗ್ ಎರಡ ಲಕ್ಷ ಆಗ್ಬಿಡಿತ್ತು.
ಹೌದಾ
ಹಾ ಅಣ್ಣಾ.
ಹ್ಮ್ ಮತ್ತೆ?
ಅದಕ್ಕಣ್ಣ ಎಲ್ಲಾನೂ ಕಾಲೇಜ್ ಚೆನ್ನಾಗ್ ಸಿಕ್ತಾವಣ್ಣ ನಂದ ರ್ಯಾಂಕಿಂಗ್ ಕಾಲೇಜ್ಗಳು ಯಾವ್ ಆದ್ರೂ ಸಿಇಟಿ ಮೇಲೆ?
ಹಾಂ
ಸಿಗ್ತಾವಾ ಅಣ್ಣಾ?
ಏನ ಹೇಳಿ?
ಅಂದ್ರೆ ಈಗ ನನ್ ರ್ಯಾಂಕಿಂಗ್ ತಕ್ಕನಂಗೆ ನಂಗ್ ಕಾಲೇಜಿಗ್ ಯಾವ್ದ ಸೀಟ್ ಸಿಕ್ತ ವಣ್ಣಾ ಒಳ್ಳೊಳ್ಳೆ ಕಾಲೇಜು ಅಂದ್ರೆ ಪ್ಲೇಸ್ಮೆಂಟ್ ಆಗ್ಬೇಕು ಚೆನ್ನಾಗ್ ಟೀಚಿಂಗ್ ಇರ್ಬೇಕು ಅಂದ ಫುಲ್ ಡೆವಲಪ್ ಕಾಲೇಜ್ ಇರ್ಬೇಕಣ್ಣ ಅಂದ್ರೆ
ನಿನ್ನ ಸಿಇಟಿ ರ್ಯಾಂಕ್ ಎಷ್ಟಾಗಿದೆ?
ಎರಡ ಲಕ್ಷ ಅಣ್ಣಾ.
ಹ್ಮ್ ಎರಡ್ ಲಕ್ಷ ಸಿಗದ ಡೌಟ್ ಅಪ್ಪಜಿ ಒಂದ್ಸತಿ ಹಾಕ್ ನೋಡು ನಮ್ದು ನಮ್ ಕಾಲೇಜಿಗೆ
ಹಾಣ್ಣಾ.
ನಮ್ಮ ಕಾಲೇಜ್ ಯಾಕೆ ನೋಡು ಬಂದ್ರೆ ಬಂತು ಇಲ್ಲಾಂದ್ರೆ ಮ್ಯಾನೇಜ್ಮೆಂಟಿಗೆ ಸೀಟಿಗ ಬಾ ನೀನ ಏನ್ ತಗೋಬೇಕಂತಿದಿಯಾ?
ಹೇ ಕರೆದಿದ್ದಾರ ಅಣ್ಣಾ.
ಕಂಪ್ಯೂಟರ್ ಸೈನ್ಸ್ ಎಮ್ಮಲ್
ಹಣ ಅಲ್ಲಣ್ಣ್ ಬರಿ ಮೇಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್
ಹಾ ಸರಿ ಸರಿ ಅದೇ ತಗೋ ಹ ಬಾಳ ಚೆನ್ನಾಗಿದೆ ನಮ್ ಕಾಲೇಜಲ್ಲಿ ಇದೇ ಇಲ್ಲ ಟೀಚಿಂಗ್ ಸ್ಟಾಫು ಚೆನ್ನಾಗಿದೆ ನೀನು
ಹ ಪ್ಲೇಸ್ಮೆಂಟ್
ಪ್ಲೇಸ್ಮೆಂಟ್ ಎಲ್ಲ ಆಗುತ್ತೆ ಅದಕ್ಕೆಲ್ಲ ಟಿನ್ಸನ್ ತಗೋಬೇಡ ನೀನು ಕರೆಕ್ಟಾಗಿ ಓದ್ಕಂತಗೋಗಿ ನೀನ್ ಪಾಡಿಗ್ ನೀನು ಯಾರು ಸಹಸ ಸೇರ್ಲಂಗೆ ಅರಾಮ ಸೇತ್ಯ ನೀನ ಮತ್ತು ಮತ್ತೆ ಇಲ್ಲಿ ಕ ಟೀಚಿಂಗ್ ಸ್ಟಾಫು ಚೆನ್ನಾಗಿದೆ ನೀವು ಫ್ರೆಂಡ್ಲಿ ಆಗಿರ್ಬಹದು ಅವ್ರ ಜೊತೆ ನಿನ್ ಚೆನ್ನಾಗಿರ್ಬೆಕ್ ಜೊತೆ ಮತ್ತೆ ಕೆರಿ ಕ ಮಾಡೋಂಗಿಲ್ಲ ಟೀಚಿಂಗ್ ಸ್ಟಾಫ್ ಹತ್ರ ಟೀಚರ್ಸ್ ಹತ್ರ ಸ್ಟ ಕಿರೆಕ್ ಮಾಡಂಗಿಲ್ಲ ಮತ್ತೆ ನೀನು ಬಂಕಿಂಗೆಲ್ಲ ಓಡಂಗಿಲ್ಲ ಕಾಲೇಜ್ ಕ್ಲಾಸ
ಹಾ
ಹಾ
ಹಾ ಹೇಳಿ ಅಣ
ನೀವು ಬಂಕೆಲ್ಲ ಹೊಡೆಯಂಗಿಲ್ಲ ಕಲಾಸ್ ಮತ್ತೆ ನಿಂದು ಹಾ ನಿಮ್ ಸ್ಪೋರ್ಟ್ಸಲ್ಲಿ ಏನಾದರು ಇಂಟ್ರೆಸ್ಟ್ ಇದೆ ನಿಮಗೆ
ಹಾ ಅಣ ಇತ್ತಣ ಥ್ರೋಬಾಲ್ ಅಂತ
ಥ್ರೋಬಾಲ್ ಇತ್ತ ಸರಿ ಸರಿ ಥ್ರೋಬಾಲ್ ಸ್ಪೋರ್ಟ್ಸಲ್ಲೂ ಇದೆ ಇ ಸ್ಪೋರ್ಟ್ಸ್ ಮಸ್ತ್ ಇದೆ ಕ್ರಿಕೆಟ್ ಫಟೋ ವಾಲಿಬಾಲು ಥ್ರೋಬಾಲು ಕಬಡ್ಡಿ
ಹಲ್ಲಲ್ಯಂಗಣ
ನೀನು ಹಾಸ್ಟೆಲ್ ಅ ಕಾಲೇಜ್ ಎದುರುಗಡನೇ ಇದೆ ಹಾಸ್ಟೆಲ್ ನೀ ನೋಡ್ಬೇಕು ಅಂದ್ರೆ ಹಾಸ್ಟಲ್ಲಿ ಬಹಳ ಕಷ್ ಷ್ಟ ಇರೋದ್ ನಿನು ಸುಮ್ನೆ ನನ್ ಜೊತೆ ರೂಮೇ ಮಾಡ್ಬಿಡು ನನ್ನ ಜೊತೆನೆ ಇದ್ಬಿಡು
ಹೌದಣ ಯಾ ಯಾಕಣ್ಣ ಹಾಷ್ಟ್ಲು ಚೆನ್ನಾಗಿಲ್ವ ಅಣ
ಆ ಹಾಸ್ಟ್ಲ್ ನಿನ್ ನಿನ್ಗೆ ಅಜ್ಜೇಸ್ಟ್ ಆಗಲ್ಲ ಪಿ ಇಲ್ಲಿ ಇಲ್ಲಿ ನೀರಿಂದು ಅಡ್ಜಸ್ಟ್ ಆಗಲ್ಲ ಊಟ ಅನ್ಜಸ್ಟ್ ಆಗಲ್ಲ ಮತ್ತೆ ಇಲ್ಲಿ ಸರಿಯಿಲ್ಲ ಅದಕ್ಕೆ ಸುಮ್ಮ್ ನಮ್ಮ ಜೊತೆ ರೂಮ್ ಮಾಡ್ಬುಡು ಆಯ್ ಇಷ್ಟು ನಿನ್ ಇಷ್ ನೀನು ನೀನು ಹಾಷ್ಟ್ಲು ಮಾಡ್ಬೇಕು ಅಂದ್ರೆ ಹಸ್ಟ್ಲೆ ಮಾಡು ನನ್ಗೇನು ಇದ ಇಲ್ಲ ನಾನ್ ನಿಮ್ ಇದುಕ್ ಹೇಳ್ದೆ ಅಷ್ಟೇ
ಅಲ್ಲಣ ಈಗ ರೂಮ್ ಮಾಡಿದ್ರೆ ಜಾಸ್ತಿ ಹೊರಗೆಲ್ಲ ಹ್ತೋಣ ಹೊರಗೆ ಹೋಗ್ಾರ್ತವೆ ಆಖರ್ಚು ಜಾಸ್ತಿ
ಹಾ
ರೂಮ್ ಮಾಡಿದ್ರೆ ಹೊರಗ್ ಖರ್ಚು ಜಾಸ್ತಿ ಆಗತ್ ಅಲ್ಲಣ
ತಾಪೆಯಾಂ ಎೆಲ್ಲ
ಹ ಅಣ
ಹಂಗೇನ್ ಇಲ್ಲ ನೀವು ಹೆಂಗಾರ ಇರ್ಬೋದು
ಹಾ ಅಣ
ನೋಡಿ ಹೆಂಗೆ ನಿನಿಗ್ ಇಷ್ಟ ಇದ್ರೆ ಬಂದ್ ನೋಡ್ಕೊಂಡೋಗು
ಹಾ
ನೋಡು ಬರ್ತಿಯ ನೋಡು ಬತ್ತಿಯಾ
ಹುಂ ನೋಡ್ತೀಅಣ್ಣಾ ಫಸ್ಟ್ ಸಿ ಇ ಟಿ ಹಾಕ್ತನಣ್ಣಾ ಯಾವ ಕಾಲೆಜ್ ಸಿಗ್ತ ಸಿಗ್ಲಿ
ಹಾ
ಸಿಇಟಿ ಹಾಕತ್ತಿನಿ ಅಣ್ಣಾ ಯಾವ ಕಾಲೇಜ್ ಸಿಗ್ತ ಸಿಗ್ಲಿ ಫಸ್ಟು
ಹಾಂ ಕಾಲೇಜ ಸಿಗೊದ ಡೌಟು ನಮ್ಮ ಕಾಲೇಜಿಗೆ ಹಾಕ್ಬಿಡು ಹೇಳ್ತೀನಿ ಹಾಕತಿಯ ನಮ್ಮ ಕಾಲೇಜಿಗೆ.
ಹಾ ಹಾಕಿದ ಸಿಗ್ ಬೇಕಲ್ಲಾ ನಿಮ್ ಕಾಲೇಜ್ ಆದಾಗಲಿ ಸಿಗ್ ಬೇಕಿಲ್ಲ ಅದ್ರೊಳಗೆ
ಹಾ
ನಿಮ್ ಕಾಲೇಜ್ ಆದ್ರೂ ಸಿಗ್ಬೇಕಲ್ಲ ಅದ್ರೊಳಗೆ ಸಿಇಟಿ ಒಳಗೆ
ಸಿಗುತ್ತೆ ನಮ್ ಕಾಲೇಜಿಗೆ ಹಾಕಿ ನೋಡಿ ಯಾಕೆ ಸಿಗಲ್ಲಾ
ಹೌದಾ
ಹುಂ
ಹುಂ ಸರಿ ಅಣ್ಣಾ ನೋಡಿ ನಾನು ಹೇಳ್ತೀನ ಅಣ್ಣಾ ನಮ್ಮ ಅಪ್ಪಾಜಿಗೆ ಹೇಳಿ
ಹುಂ
ಹುಂ ಕೇಳಿ ಹೇಳ್ತೀನಿ ಅಣ್ಣಾನಿಗೆ
ಹುಂ ಸರಿ ಆಯಿತು ಅಂಕಲ್ ಗೆ ಕೇಳಿ ಹೇಳು ನಾನು ಹೇಳ್ತೀನಿ.
ಹ ಅಣ್ಣ ಆಣಾ
ಹು ಮತ್ತೆ
ಹೇಳಬೇಕ್ರಿ ಹಾ ಅಣ್ಣಾ ಹೇಳ್ಬೇಕಣ್ಣಾ ಊಟಾ ಅಣ್ಣಾ
ಊಟಾ ಆಯ್ತಪ್ಪಿ ನಿಂದು
ಆಯ್ತಣ್ಣ
ಹಾ
ಆಯ್ತ ಅಣ್ಣಾ
ಹಾ ಇದು ಮತ್ತೆ ನೀನು ನೀನ್ ಹಾಸ್ಟೆಲ್ ಗೆ ಸೇರ್ಬೇಕು ಅಂದ್ರೆ ಹೇಳು ಹಾಸ್ಟೆಲ್ ಗೆ ಸೇರಸ್ತಿನಿ ಇಲ್ಲಾ ಅಂದ್ರೆ ಅಂದರೆ ನಮಗೆ ಅಡ್ಮಿಷನ್ ಡಿಪಾರ್ಟ್ಮೆಂಟರೊಬ್ಬರು ಗೊತ್ತಿದ್ದಾರೆ.
ಹಾ
ನೀನು ಅವ್ರ ಜೊತೆೇ ಇರಬಹುದು ಅವರಿಗೆ ಸ್ವಲ್ಪ ಹೇಳಿದೆನ್ನೆಲ್ಲಾ ಹೇಳ್ ಹೆಂಗ ಹೆಂಗ್ ಮಾಡೋದು ಏನನ್ ಅಂತ ಹೇಳಿದ್ರೆ ಎಲ್ಲ ಹೇಳ್ತಾರೆ ಅವ್ರು ನೀನ್ ಅವ್ರ ಜೊತೆ ನಿ ಆರಾಮಾಗಿ ಇರಬಹುದು ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳಿದರೆೆ ನೀನು ಎಲ್ಲಾ ಸರಿಯಾಗುತ್ತೆ ಮತ್ತು ಮತ್ತೆ ನಿದು ಸ್ಪೋರ್ಟ್ಸಲ್ಲಿದ್ದರೆ ಹೇಳು ನಾನು ಹೀಗ ಹೇಳ್ತೀನಿ ಬೇಕರೆ ನನ್ನ ನನಗೆ ಇವ್ರ ಗೊತ್ತು ಈ ಕೋಚ್ ಗೊತ್ತಲ್ಲಾ ನನ್ನ ಜೋತೆ ಕ್ಲೋಸ್ ಇದ್ದಾರೆ.
ಹಾ ಅಲ್ಲಣಾ ಇದು ಮ್ಯಾನೇಜ್ಮೆಂಟ್ ಆದ್ರೆ ಮ್ಯಾನೇಜ್ಮೆಂಟ್ ಆದರೆ
ಹಾ
ಸ್ವಲ್ಪ ಫೀಸ್ ಗೀಸ್ ಕಡಿಮೆ ಮಾಡಿಸ್ತಾರಣ ನಿಮ್ಮ ಕಡೆಯಿಂದ
ಫೀಸ್ ಎಲ್ಲಾ ಕಮ್ಮಿ ಮಾಡಲ್ಲಪ್ಪಿ ಅದು ಮ್ಯಾನೇಜ್ಮೆಂಟ್ ಅಂದರೆ ಫಿಕ್ಸು ಅಮೌಂಟು.
ಹೌದಾ
ಹುಂ
ಕಡಿಮೆಯಾಗಲ್ಲಾ ಅಂತೀರಾ.
ಕಡಿಮೆ ಆಗೋದಿಲ್ಲಾ
ಹಾ ನೋಡ ಅಣ್ಣಾ ನೀ ಹೆಂಗಿದ್ ಪರಿಚಯ ಇದ್ದಾರೆ ಅದ್ರಲ್ಲಾ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಸ್ತಿರಾ ಹಂಗ ಮಾಡಸ್ರೋಣ
ಯ್ ಅಪ್ಪಿ ಇಲ್ಲಪ್ಪೀ ಕಡಿಮೆ ನಾನೇ ಏನು ಮಾಡ್ಸೋದು ನಂದಾ ಕಾಲೇಜ್ ಅದು
ಅಲ್ಲಣ್ಣಾ ನೀವ ಹೇಳಿರಲ್ಲ ಮ್ಯಾನೇಜ್ಮೆಂಟ್ ನಿಮ್ಗೆ ಪರ್ಚೆ ಇದಾರ ಅಂತ.
ಅದೇ ಮ್ಯಾನೇಜ್ಮೆಂಟರ್ ಪರಿಚಯ ಇಲ್ಲಾ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಪರಿಚಯ ಇದೆ. ಅವರ ಹೇಳ್ತಾರ ನಿನಿಗ. ಏನೇನು ಮಾಡಬೇಕು ಅಂತ ಹೇಳಿದು ಕಮ್ಮಿ ಮಾಡಲ್ಲಾ ಅಂತ ಹೇಳ್ತಿಲ್ಲಾ ನಾನು ಕಮ್ಮಿ ಮಾಡಲ್ಲಾ. ಪಿಜ್.
ಹಾ ಅಣ್ಣಾ.
ಹು
ಹೇಳಿ ಅಣ್ಣಾ ಮತ್ತೆ ಹೆಂಗ ಅಣ್ಣಾ ಬರ್ಲಾ ಚೆನ್ನಾಗಿದೆ ಅಣ್ಣಾ ಕಾಲೇಜ್ ಒಟ್ಟು.
ಹೆ ಚ ಕಾಲೇಜ್ ಮಾತ್ರ ಮಸ್ತ ಇದೆ ನೀ ಕೇಳಕ್ಕೆ ಹೋಗ್ ಬೇಡಾ. ನಿಂದು ನಿನ್ನ ಲೆವೆಲ್ಗ ಅಂದ್ರರೆ ಮಸ್ತ ಇದೆ ನೀನು ಅಲ್ಲ ಎರಡು ಲಕ್ಷ ಫೀಜ್ ತಿಂದೀಯಾ. ಅದಕ ಒಳ್ಳೆ ಚೆನ್ನಾಗಿದೆ ಡೊಳ್ಳೆ ಆರಾಮ ಫ್ರೀಡಮ ಆರಾಮಾಗಿರ್ಬದು. ಒಂದು ಮನೆಗಾದ್ರೆ ತಂದ್ರೆ ಅದು. ಹಿಂಗೆ ಮನೆ ಇದು ಅಂತ ಇರುತ್ತೆ ಇಲ್ಲಿ ತೊಂದರೆ ಏನ್ ಇಲ್ಲಾ ನೀ ಆರಾಮಾಗಿ ಪೀಸಿಯಾಗಿರರ್ಬೋದು. ನೋಡಿ ನೀನಗ ಇಷ್ಟಾ ಇದ್ರ ಬಾ ಇಲ್ಲಾಂದ್ರ ಬೇಡಾ.
ಇಲ್ಲಾ ಅಣ್ಣಾ ನೋಡ್ತೀನಿ ಅಣ್ಣಾ ಫಸ್ಟು ಸಿ ಇ ಟಿ ಹಾಕ್ತೀನಣ್ಣಾ ಒಂದ್ ಎರಡು ಮೂರು ಕಾಲೇಜ.
ಹು
ಸಿ ಇ ಟಿ ಒಂದು ಎರಡು ಮೂರು ಕಾಲೆಜ್ ಬೇರೆ ಬೇರೆ ಕಾಲೇಜಗುಳ ಹಾಕ್ತೇನಿ.
ಹು
ಹ ಚೆಕ್ ಮಾಡ್ತೀನಿ ಯಾವ್ ಚೆನ್ನಾಗಿದಾವೆ ಯಾವ ಅಕಸ್ಮಾತ್ ನ ಅಂದ್ರ ನಂಗ ಏನ್ ಅಣ್ಣಾ. ಪ್ಲೇಸ್ಮೆಂಟ್ ಆಗ್ಬೇಕ ಅಣ್ಣಾ ಅದೊಂದೇ ಮತ್ತೆ ಪ್ಲೇಸ್ಮೆಂಟ್ ಆಗ್ಬೇಕು ಚೆನ್ನಾಗ್ ಟೀಚಿಂಗ್ ಕೊಡ್ಬೇಕು. ಮತ್ತೆ ಪ್ರಾಕ್ಟಿಕಲ್ ಜಾಸ್ತಿ ಮಾಡ್ತಬೇಕ ಪ್ರಾಕ್ಟಿಕಲ್ಸ್ ಎಲ್ಲಾ.
ಹು
ಹಂಗಾಗಿ.
ಎ ಅದೆಲ್ಲಾ ಇಲ್ಲ ಬರುತ್ತೆ ಅದೆಲ್ಲಾ ನೀ ಇದು ಮಾಡ್ಕೊಬೇಡಾ.
ಹಾ
ನಿನಗೆ ಕ್ರಿಕೆ ಕ್ರಿಕೆಟ್ ಅದರಲ್ಲೆಲ್ಲಾ ಇಂಟ್ರೆಸ್ಟ್ ಇದೆಯಾ.
ಹಾ ಇದೇಣ್ಣಾ ಎಲ್ಲಾ ಎಲ್ಲಾ ಸ್ಪೋರ್ಟ್ಸ್ ಆಡ್ತೀನಿ ಅಣ್ಣಾ ಎಲ್ಲಾ ಸ್ಪೋರ್ಟ್ಸ್ ಆಡ್ತೀನಿ.
ಎಲ್ಲಾ ಸ್ಪೋರ್ಟ್ಸ್ ಆಡ್ತೀಯಾ.
ಹಾ ಅಣ್ಣಾ ಎಲ್ಲಾ ಸ್ಪೋರ್ಟ್ಸ್ ಆಡ್
ಸರಿ ಸರಿ ಆಯ್ತು ನೋಡನತೊಗ ಇಲ್ಲಿ ಬಂದ ಒಂದ್ಸರ್ತಿ ನೋಡ್ಕೊಂಡು ಹೋಕ್ಕಿಯ ಹೆಂಗೆ.
ಅಲ್ಲಿ ಬರ್ಬೇಕಾ ಅಣ್ಣಾ.
ಹು ಮತ್ತ ನೀ ಕಾಲೇಜ್ ರೋಡ್ಲಿರಲಂಗೆ ಹೆಂಗಿರ್ತಿಯಾ.
ಹ ಬರ್ತಿ ಅಣ್ಣಾ ಇನ್ನೊಂದ ಸ್ವಲ್ಪ ದಿನ ಅಣ್ಣಾ ಬರ್ತೀನಿ ಹಂಗಾರೆ.
ಆ
ಬರ್ತಿನ್ ಅಣ್ಣಾ ಇನ್ ಸ್ವಲ್ಪ ದೇನ ಅಲ್ಲಿಗೆ.
ಸ್ವಲ್ಪ ದಿವಸ ಅಂದ ಮೇಲೆ ಯಾವಾಗ ಬರ್ತಿಯಾ ಹೇಳು. ನಾನ ಇರ್ತಿನ್ ಬೆಕಾರ್ ಇಲ್ಲೆ.
ಮುಂದೆ ನಾನ್ ಫೈವ್ ಡೇಸ್ ಬಿಟ್ಟು ಬರ್ತೀನ್ ಅಣ್ಣಾ. ಹು ಫೈವ ಡೇ ಫೋ ಡೇಸ್ ಬಿಟ್ಟ ಬರ್ತೇನಿ ಅಣ್ಣಾ.
ಹಾ ಅಪ್ಪಾಜಿ ಜೊತೆ ಬರ್ತೀಯಾ.
ಹಾ ಅಣ್ಣಾ ಹಾ ಹಾ ಹಾ ಅಣ್ಣಾ ಅಪ್ಪಾಜಿ ಜೊತೆ ಬರ್ತೀನಿ.
ಹು ಸರಿ ಆಯ್ತು ಒಂದುಸತಿ. ನಿಂಗೆ ನಮ್ಮ ಕಾಲೇಜ್ದು ಒಂದು ವೀಡಿಯೋ ಇದೆ ಅದ್ನೇಲ್ಲಾ ಕಳಿಸ್ತೀನಿ ನೋಡು ಚೆನ್ನಾಗಿದ್ರೆ ಬಾ.
ಹಾ ಅಣ್ಣಾ
ಮತ್ತೆ ಇಲ್ಲಿ ನಿಮ್ ಹುಡುಗ್ರ್ ಯಾರಾದ್ರೂ ಸೇರ್ಬೇಕು ಅಂತ ಇದಾರ
ಕೇಳ್ತೀನಿ ಅಣ ಉಡ್ರ್ ಯಾರು ಇಲ್ಲಣ್ಣ ಕೇಳಿ ಯಾರನ್ನ ಮುಟ್್ರರು ಬರ್ತಾರ ಅವ್ ಕರ್ಕೊಂಡ್ ಬರ್ತೀವಿ ನ ಅಲ್ಲಿಗೆ
ಯಾರಾದ್ರು ಇದ್ರೆ ಹೇಳು ಕರ್ಕೊಂಬ್ ಬಾ ಮಾತಾಡೋಣ
ಹೌದಾ
ಏಕೆ ಅಂದ್ರ ಇದು ಇದು ಒಳ್ಳೆ ಕಾಲೇಜ್ ಚೆನ್ನಾಗಿದೆ ಟೆನ್ಷನ್ ಇಲ್ಲ ಒಳ್ಳೆ ಸ್ಪೋರ್ಟ್ಸ್ ಅಲ್ಲೂ ಚೆನ್ನಾಗಿದೆ ಕಾಲೇಜ್ ಸ್ಟಾಫಲ್ಲಿ ಓದರು ಚೆನ್ನಾಗಿರುತ್ತೆ ಪ್ಲೇಸ್ಮೆಂಟ್ಂತೂ ಫಿಕ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ಇಲ್ಲಿ ಮತ್ತೆ ನೀನು ಕರೆಕ್ಟಾಗಿ ಡಿಸಿಪ್ಲನ್ ಆಾಗಿರ್ಬೇಕು ಇಲ್ಲಿ ನೀವು ಬೇರೆ ಥರ ಮಾಡಿದ್ರೆ ನೀನ್ನ ಮನೆಗೆಲ್ಲ ಫೋನ್ ಮಾಡಿ ನೀವು ಡಿಬಾರ್ ಮಾಡೋದುದೆಲ್ಲ ಚಾನ್ಸಸ್ ಇರುತ್ತೆ ಅದನ್ನಲ್ಲ ನೋಡ್ಕಂತಿರ್ಬೋದು ನೀನು
ಹ ಅಣ
ಸರಿ ನಿಮ್ದು ಈಗ ಇದು ಎಷ್ಟ್ ಆಯ್ತು ಪರ್ಸೆಂಟೇಜ್ ಎಷ್ಟ ಆಯ್ತು ಎಕ್ಸಾಮ್ದು
ಪರ್ಸೆಂಟೇಜ್ ಒಂದ್ ಏಟಿ ಫೈವ್ ಆಗೈೆದೆನೋ
ಹ್ಮ
ಏಯ್ಟಿ ಫೈವ್
ಎಯ್ಟಿ ಫೈಯಾ
ಹ ಅಣ
ಅದೇ ಚೆನ್ನಾಗಿ ಮಾಡಿ ಸೀಟಿ ಯಾಕ್ ಕಮ್ಮಿ ಆಯ್ತಲ್ಲಾ
ಹಂಗೆ ಅಣ್ಣ ಕೋಚಿಂಗ್ ಹೋಗ್ಲಿಲ್ಲ ಇಲ್ಲೇ ಮನೆ
ಕೊಚಿಂಗ್ ಹೋಗ್ಬೆಕ್ ಕಪ್ಪಿ ನೀನು ಹಾ
ಹ ನಾನೇ ಅನ್ಕೊಂಡಿದ್ದ ಅಣ ಇನ್ನೊಂದ್ ವರ್ಷ ಲಾಂಗ್ ಟರ್ನ್ ಮಾಡಿ ಸ್ವಲ್ಪ ಓದ್ಕಂಗಿದ್ದ್ ಸಟಿ ಅಷ್ಟ ಬರ್ಕಡ್ರೆ ಚೆನ್ನಾಗಿತಿಕ
ಹಾ
ಇನ್ನೊಂದ್ ವರ್ಷ ಮತ್ತೆ ಕಂಟಿನ್ಯೂ ಓದಿ ಮತ್ತೆ ನೆಕ್ಸ್ಟ್ ವೀಕ್ಗೆ ಬರೆಯೋಣ ಅನಂತ ಇದ್ದೆ
ಏನೋ ನೋಡಪ್ಪ ಚೆನ್ನಾಗಿದೆ ಸಾಕಷ್ಟೆ
ಹ ಅಣ
ಸರಿ ಮತ್ತೇನಾದರೂ ಹೇಳಬೇಕಂದ್ರೆ ಫೋನ್ ಮಾಡಿ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಕೆಲ್ಸ ಐತೆ
ಹಾ
ಆಮೇಲ್ ಸೋಮಾರ ಆಯತಾ ಸರಿ ತಗ ಬಾ ಆಯ್ತ್
ಹ್ಮ